ಅನೋ ಸ್ಟೋರಿ ಹೇಳ್ತಿದ್ದಲ್ಲ ಕತೆ ಹೇಳ್ತಿದ್ದಲ್ಲ ಹೇಳು ಕೇಳೋಣ
ಯಾಕೆ ಬೇಸರ ಆಗೇತೆೇನ್ ಊರಿಗ್ ಹೋಗಿ
ಹು ಏನು ಮನ್ಸು ಬರ್ತಿಲ್ಲ
ಅದಕ ಇಲ್ಲೇ ಇರ್ಬೇಕು ಊರಿಗೇ ಓಡ್ತಳ ಹಂಗೆ
ಏನ್ ಮಾಡದವ್ವ ಅಲ್ಲಿದ್ರೆ ಇಲ್ಲಿಗ ಬರ್ಬೇಕ ಅನ್ಸ್ತದ ಇಲ್ಲಿದ್ರೆ ಅಲ್ಲಿ ಹೋಗ್ಬೇಕ ಅನ್ಸ್ತದ
ಹ್ಮ್
ಮನಸ್ಸು ನಟ್ಟಿಗಿರಲ್ಲ ಚಂಚಲ ಮಂಚಲ್ ಮನಸ್ಸು
ಚಂಚಲೆ ನನ್ನ ಚಂಚಲೆ
ಕರಿತಾವಳೆ
ಕಣ್ಣಲ್ಲಿ ಹಾಡಾಡ್ತ ಚಲೋ ಹಾಡ್ತಿ ಅಂತ ಕೇಳಿದ್ದೆ ನಾನ್ ಈ ಹಾಡಗಳೆಲ್ಲಾ
ನಂಗೆಲ್ಲ ಹಾಡುಗಳು ಚೆನ್ನಾಗೆ ಬರುತ್ತೆ ಸ ರಿ ಗ ಮಾ ಪಾ ಅದು ಇದು ಯಾವ್ದಂದು ಏನದು ಕಾಂಪಿಟೇಷನ್ ಇದ್ರೆ ಹೇಳು ಹೋಗ್ತೀನಿ
ಬ್ಯಾಡವಾ ಸುಮ್ನೆ ಅಂತಕ್ಕೆಲ್ಲ ಹೋಗಿ ಯಾಕ್ ಬೇಡ ಎಲ್ಲೇಇರುನಿ
ಗೆಲ್ಲಬೇಕು ನಾಲ್ಕು ಜನಕ್ಕೆ ಗೊತ್ತಾಗುತ್ತೆ ನನ್ನ ಟ್ಯಾಲೆಂಟು
ಬೇಡ ನಾಕ್ ಜನಕ್ ನನಗೆ ನೀನ್ ಆಜು ಬಾಜೂರು ನಾಕ್ ಜನಕ್ ಗೊತ್ತಾ
ಇಲ್ಲ ನಾ ಹೆಸರು ಮಾಡ್ಬೇಕಂದ್ರೆ ಹೋಗ್ಬೇಕು
ಅವಕಾಶ ಸಿಗ್ಬೇಕು ಅವಕಾಶ ಸಿಕ್ಕಾಗ ಅದನ್ನ
ಇವಾಗ ಅವಕಾಶ ಯಾರು ನಮ್ ನಾವೇ ಅವಕಾಶ ಮಾಡ್ಕೊಳ್ಬೇಕು ಇವಾಗಿನ ಕಾಲದಲ್ಲಿಂತ ಯಾರೋ ಅವಕಾಶ ಅವಕಾಶ ಕೊಡೋದಿಲ್ಲ ಸಿಕ್ಕಿದ್ರೆ ಬಿಡ್ಬಾರ್ದ ಅವಕಾಶನ
ಅದೇ ಅದೇ ಅದೇ ಅಂತಾರಲ್ಲ ಯಾರನ್ನ ಕೀಳಾಗಿ ಕಾಣ್ಬಾರ್ದ ಅಂತ ಒಂದ್ ಸಣ್ಣ ವ್ಯಕ್ತಿಯಿಂದನೂ ದೊಡ್ಡ ಸಹಾಯನೂ ಆಗ್ಬೋದಂತ
ಇವಾಗ ನಮ್ಮ್ ಮನೆ ಹತ್ರ ಒಬ್ನ ಒಬ್ಬ ಹುಡುಗ ಇದ್ನ
ಹ್ಮ್
ಅವನ್ ನೋಡದ್ರೆ ಏನ್ ಏನೂ ಮಾಡ್ತಿರ್ಲಿಲ್ಲ ಕೆಟ್ಟು ಉಡಾಳು
ಹ್ಮ್
ಅವಂಗ ನೋಡಿದ್ರೆ ಮೊನ್ನೆ ಗೌರ್ಮೆಂಟ್ ಜಾಬ್ ಸಿಕ್ತು ಇವಾಗ ಇವಾಗ ಅವನು ಕೊಡ್ತಿರೋ ಗೌರವ ನೋಡ್ಬೇಕ ನೀನು ಯಪ್ಪ ಆ ಗೌರವನ ನೋಡಿದ್ರೆ ನಾವು ಓದ್ಬೇಕು ನಾವು ಏನಾದ್ರು ಮಾಡ್ಕೋಬೇಕ ಅನ್ಸ
ನಿಜ ಮನುಷ್ಯ ಹೆಂಗ ಹೆಂಗ ಇರ್ತಾರ ಗೊತ್ತಾ ಇವಾಗ ಚೆನ್ನಾಗೆ ಅವನ ಹತ್ರ ಏನು ಇಲ್ಲ ಅಂದ್ರೆ ಹೆಂಗೋಯಿದ್ರು ಇವಾಗ ಅವನ್ಗ ಏನೋ ಜಾಬ್ ಬಂತು ಅದು ಇದು ಅಂತ ಅಂದ್ರೆ ಇವಾಗ ಅವ್ನು ನೋಡೋ ದೃಷ್ಟಿನೇ ಬೇರೆ ಆಗೈತಿ
ಸರ್ಕಾರಿ ಕೆಲ್ಸ ಅಂದ್ರೆ ಏನೋ ಸಿಕ್ಕಂಗ ನಮ್ ಕಡೆ
ಹು ಬಟ್ ಎಲ್ರಿಗೂ ಸಿಗಲ್ಲ ಅಲ್ಲ ಏನು ಮಾಡೋಕ್ಕಾಗಲ್ಲ
ಹ್ಮ್ ಸತತ ಪ್ರಯತ್ನ ಇರಬೇಕು ಬಿಡು ಪ್ರಯತ್ನಕ್ಕೆ ಪ್ರತಿಫಲ ಇದ್ದೇ ಇರುತ್ತೆ
ಹ್ಮ್ ಕಷ್ಟಪಟ್ರೆ ಪ್ರತಿಫಲ ಸಿಕ್ಕೆ ಸಿಗುತ್ತೆ ಹೇಳಕ್ಕಾಗಲ್ಲ ಒಬ್ಬೊಬ್ಬರು ಹಣೆಬಾರ ಕೆಟ್ಟಿದ್ರೆ ಏನೋ ಮಾಡಲ್ಲ ಅವರು ಎಷ್ಟು ಕಷ್ಟಪಟ್ಟು ಮೂರ್ ನಾಲ್ಕು ವರ್ಷ ಕುತ್ಕೊಂಡು ಒಂದದಿಷ್ಟು ಜನ ಎಷ್ಟು ವರ್ಷ ಎಸ್ಟು ದಿನದಿಂದ ಟ್ರೈ ಮಾಡ್ತಿರ್ತಾರೆ ಗೊತ್ತಾ
ಅದೇ ನಾವು ಕಷ್ಟನುೂ ಪಡ್ಬೇಕದ್ರ ಜೊತೆ ಅದೃಷ್ಟನೂ ಇರ್ಬೇಕು
ಹೂ ಬಟ್ ಒಬ್ಬೊ ಒಂದ್ ಇಷ್ಟು ಜನ ಹೆಂಗ ಗೊತ್ತ ಮಾಡಷ್ಟು ಪ್ರಯತ್ನ ಮಾಡಿರ್ತಾರೆ ಹೂ
ಮಾಡಿ ಸಾಕಕ್ ಬಿಟ್ಬಡ್ತಾರ ಅ ಕಡೆ
ಹಾಅದುನ ಒಬ್ಬೊಬ್ಬರು ಮನ್ಸಗೂ ತಗೋತಾರ ಗೊತ್ತಾ
ಹೌದು ಹಂಗೆ ಆಗೋದು ನೀ ನೀ ಮಾನ್ಸ್ ಕಬೇಡ ಏನೋ ಒಂದ ಜಾಬ್ ಸಿಗ್ತದ ನಿಿನಾಗ
ನಾನೇನು ಆಗಲ್ಲಮ್ಮ ನಮ್ಮ ತಂಗಿನೂ ಟ್ರೈ ಮಾಡ್ತಿದ್ದಾಳೆ ಇವಾಗ
ಹೂ
ನೋಡ್ಬೇಕು ಪೋಸ್ ಎಲ್ಲ ಖಾಲಿ ಐತಂತೆ ಏನನೋ ಬಿಟ್ಟಿದಿದ್ದಾರೆ
ಹೂ
ಟ್ರೈ ಮಾಡ್ಬೇಕು
ಈ ಸಲ ಜಾಸ್ತಿ ಕರ್ದಿದ್ದ ರೋಡ್ ಏನೇನು
ಅದೇ ಹೇಳಿದ್ದೀನಿ ಯಾಕು ಅಂತ ನಾ ನಿನ ಅೆಯಲ್ಲಿ ಹಾಕಕ್ ಹೋಗಿದ್ನ ಅದು ಯಾವ್ದೋ ನಮ್ ತಮ್ಮಂದು ಅವರು ಏನ್ ಏಂದ್ೆ ಗೊತ್ತ ಇವಾಗ ಒಂದ ಪ್ಲೇಸ್ಗೆ ಹಾಕ್ರೆ ಮತ್ತೆ ಅದಕ್ ಅಮೌಂಟ್ ಅಂತ ಇನ್ನೊಂದ ಜಾಗ ಇನ್ನೊಂದ ಜಾಗಕ್ ಹಾಕಿದ್ರೆ ಅದ್ಕು ಅಮೌಂಟ್ ಹಾಕ್ಬೇಕ್ ಅಂತೆ
ಬೇರೆ ಕಡೆ ನೋಡ್ರಿ
ಹಂಗಲ್ಲ ನಾ ಹೇಳ್ತಿರೋದು ಇವಾಗ ಅವ್ರ ನೋಡು ಇವಾಗ ಹಾಕದೆೇ ಒಂದ್ ಕಡೆ ಆಗ್ತಿವ ಎು ಎರಡ್ ಮೂರ್ ಕಡೆ ಇವಾಗ ಎಲ್ಲಿ ಪೋಸ್ಟ್ ಖಾಲಿ ಇರುತ್ತೆ ಅಲ್ಲೆಲ್ಲಾ ಹಾಕ್ತೀವಿ ಹೂ ಇಲ್ಲ ಅಂತವಾ ಅಣ್ಣ ನೀ ಒಂದ ಹಾಕ್ರ ಅದಕ್ನು ದುಡ್ಡು ಪೇ ಮಾಡು ಇನ್ನೊಂದ ಹಕ್ರ ಅದಕ್ನು ಡ್ಡು ದುಡ್ಡು ಕಟ್ಟು ಅಂತ ಹೇಳ್ತಿದಿದ್ದಾರೆ
ಏ ನಿಮ್ೂಊರಲ್ಲಿ ಹಂಗಿರ್ಬೋದ ನೋ ಸುಮ್ನೆ ರೊಕ್ಕಕ್ಕಾಗಿಿ ಹಂಗ ಮಾಡಾತಾರ ಏನೋ್ರು
ಅಂಕಲ್ ಆಗ್ತಿದ್ರ ನಾ ಅಂಕಲ್ ಅಂಕಲ್ ಅಂದ್ರ ಅವ್ರು
ಹೂ
ನಾ ಕೇಳ್ತಿದ್ದೆ ಹೂ ಇದು ಹೆಂಗೆಲ್ಲ ಆಯ್ತಾ ಅಂತ
ಹೂ ಇಲ್ಲೇ ರೊಕ್ಕ ಕೊಟ್ಟ ಹೋತಾನ ರೊಕ್ಕ ಅ ಅದು ಸರ್ಕಾರಿ ನೌಕರಿ ಬರ್ತದೇನೇ ಇಲ್ಲ
ಹಾ ಇವಾಗ ನೋಡು ಎಷ್ಟು ಚೆನ ಅಪ್ಲೈ ಮಾಡ್ತಿ ಅಪ್ಲೈ ಮಾಡಿರ್ಬೋದು ಇವಾಗ ಇರೋದೇ ಪೋಸ್ಟ್ ಒಂದ ಐದನೂರ್ ಆರ್ನೂರ್ ಇರ್ತವ ಅಷ್ಟೇ ಅದು ಎಷ್ಟ ಲಕ್ಕ ಲಕ್ಷ ಜನ ಬರೀತಾರೋ ಅದಕ್ಕೆ
ನಮ್ ರೊಕ್ಕನೆ ಹೋಗ್ತವು ಬರದಿಲ್ಲ ನ
ಹಾ ಅದ್ರಲ್ಲಿ ಇವಾಗಿನ ಕಾಲದಲ್ಲಿ ಕಾಂಪಿಟೇಷನ್ ಎಲ್ಲಾ ಜಾಸ್ತಿ ಎಷ್ಟು ಜನ ಓದ್ಕೊಂಡ್ ಓದ್ಕೊಂಡ್ ಮನೇಲಿ ಕುಂತಿರ್ತಾರೆ ಹೇಳು
ಎಷ್ಟು ಓದಿದ್ರುನು ಕಡಿಮೆನೆ
ಅದಕ್ಕೆಲ್ಲ ಜನ್ರಲ್ ಕ್ನೌಲೆಜ್ ಇರಬೇಕು ಎಲ್ಲದು ಎಲ್ಲಾನೂ ತಿಳ್ಕೊಂಡಿರ್ಬೇಕು
ಹೂ
ಹೂ ಇವಾಗ ಫಸ್ಟ್ ಫಸ್ಟ್ ಲಿಂದ ಓದ್ಕೊಂಡಿದ್ರೆ ಒಳ್ಳೇದು ಇವಾಗ ಎಕ್ಸಾಮ್ ಬಂದಾಗ ಓದ್ಕೋತೀನ ಅಂದ್ರೆ ಆಗ ಏನಾದ್ರು
ಅದೇ ಅದೇನು ಬಾಳ ದಿವ್ಸದ ಪ್ರಯತ್ನ ಇರ್ಬೇಕು ಒಮ್ಮೆ ಸುಡ್ಡೆನ್ ಸಿಗು ಅಂದ್ರೆ ಯಾವ್ದೂ ಸಿಗಲ್ಲ
ಹೂ ಹಂಗೆ ಇವಾಗ ಕೋರ್ಸ್ ಮಾಡ್ಕೊಂಡ್ ಹೊತೀನಿ ಅಂದ್ರೆ ಏನ ಸಿಗಲ್
ಫಸ್ಟ್ಿಂದ ನೀವು ಓದ್ಬೇಕಿತ್ತ ಈಗ ಏ ಕಳೆದು ಹೋದ ಕಾಲಕ್ಕೆ ಚಿಂತಿಸಿ ಫಲವೇನು ಏನ್ ಮಾಡಕ್ಕಾಗಲ್ಲ ಈಗ ಪ್ರಯತ್ನ ಪಡ್ಬೇಕಷ್ಟೇ
ತೊಡ್ಬೇಕು ಬಟ್ಟು ಆ ಇಷ್ಟೇ ಸಮಯದಲ್ಲಿ ನನ್ಗೆಲ್ಲಾನು ಆಗ್ಬೇಕಂದ್ರೆ ಾದನು ಕಷ್ಟ ಅಲ್ಲ
ಏನೋ ನನ್ಗ್ ಏನೋ ಒಂದ್ ಸಿಕ್ಕ್ರೆ ಹೋಗ್ಬ ಬಿಡ್ಬೇಕು ನೀನ್ ಅದ್ದೇ ಬೇಕು ಇದೇ ಬೇಕ ಅಂತ ಅಂದ್ರೆ ಸಿಗಲ್ಲ ಈ
ಇವಾಗ ನಾಕ್ು ವರ್ಷ ನೀನ್ ಓದಿರ್ತಯ ಅಂದ್ರೆ ನಿನ್ ಕಡಿಮೆ ಸಂಬಳಕ್ಕ ಹೋಗ ಅಂದ್ರೆ ಹೆಂಗ್ ಹೋಗಕ್ ಆಗುತ್ತೆ ಅವು ಇಲ್ಲ ಇವಾಗ ಎಲ್ರಿಗೂ ಒಂಥರ ಎಕ್ಸ್ಪೆಕ್ಟೇಷನ್ ಇರುತ್ತೆ ತಾನೇ ನಾನು ಓದಿದ ನಮ್ಗೆ ಇಷ್ಟ್ ಸಿಗ್ಬೇಕು ಅನ್ನೋದು ಹ
ಇರುತ್ತೆ ಬಟ್ ನನ್ಗ ಅದು ಸಿಕ್ತಿಲ್ಲ ಅಂದ್ರೆ ನೀನ್ ಇವಾಗ ಇದನ್ ಮಾಡ್ಕ ಕುಂತೆ ಅದಕ್ಕೂ ಪ್ರಯತ್ನ ಪಡ್ಬೋದಲ್ಲಾ ಸುಮಮ್ಮನೆ ಖಾಲಿ ಏನು ಇರ್ಲಾರ್ದ ಇರಕ್ಕಿಂತ ಏನಾದ್ರರು ಸ್ವಲ್ಪ ತಗೊಳೋದ ಚಲೋ ಅಲ್ಲ
ಹ್ಮ್ ಅದು ಅದನ್ನು ಒಂದ ರೀತಿಓಕೆವ್ ಮನೇಲಿೇ ಅನ್್ರೀ ಮನೇಲಿ ಕೇಳ್ತಾರೆ ಎಸ್ ಸಂಬಳ ನಿಂಗೆ ಅಂತ ನೀ ಹೆಂಗ ಇಷ್ಟ ಇಷ್ಟೇನಾ ಅಂದ್ರೆ ಹೆಂಗಿರುತ್ತ ಹೇಳೇಳು
ಇಷ್ಟೇ ನಾನಕ್ ಈಗ ನೋಡು ಅಷ್ಟನು ಇಲ್ಲ ಅಂತಂದ್ರೆ ನಮ್ಗೆ ಕಷ್ಟ ಅಲ್ಲಾ
ಹಂಗ ಹೇಳ್ತಿಲ್ಲ ಇವಾಗ ಎಲ್ರಿಗೂ ಗೊತ್ತ ಲ್ಲ ನಮ್ ಇವಾಗ ನಮ್ ನಾ್ ಓದಿರಕ್ ನಮ್ ಅಷ್ಟೇ ಸಿಗದೆೆ ಇವಾಗ ಫಸ್ಟ್ ಅಷ್ಟೇ ಇರುತ್ತೆ ಆಮೇಲೆ ಸ್ವಲ್ಪ ಜಾಸ್ತಿ ಬರ್ಬೋದು ಅಂತ ಯಾರಿಗೂ ಗೊತ್ತಿರಲ್ಲ
ಅದನ್ನು ಬಿಟ್ಟು ಏನು ಇಲ್ಲದ್ರೆ ಸು್ನೆಏನ ಓದಕ
ಈ ಮನುಷ್ಯ ಯಾವ್ದಕ್ ಎಲ್ಲದಕ್ಕೂ ಅಂತಾರೆ ಇವಾಗ ಸಿಕ್ಕಿಲ್ಲ ಅಂದ್ರು ಒಂತಾರೆ ಸಿಕ್ ಿದ್ರು ಒಂದರ ಅಂತ ಹೇಳ್ತಿರೋದ್ ನಾ ನಿಮಗೆ ಇವಾಗ ನಮ್ ಮನ್ಸಿಗ್ ನಮ್ ಮನ್ಸಿಗೆ ಮಾಡಂಗಿದಂದ್ರೆ ನಾವ್ ಏನೇನೋ ಮಾಡ್ತವಿ ಇವಾಗ ಮ ಬೇರೆಯವ್ರಗೂ ಹಂಜಬೇಕಲ್ಲ
ನೀನು ಅದೇ ಹೇಳಕ ತಿನ್ನಲ್ಲ ನೀನು ನೀವ ಕೆಲ್ಸ ತಗೊಂಡು ಸ್ವಲ್ಪೇ ಸಂಬಳ ಬರ್ತಿದ್ರೆ ಅದೇ ಕೆಲ್ಸ ಮಾಡ್ತಿದ್ರೆ ಅದಕ್ಕ ಒಂತರ ಅದ ಇಲ್ಲ ನಾ ಇನ್ನೊಂದ್ ಸ್ವಲ್ಪ ಜಾಸ್ತಿ ಓದಿ ಜಾಸ್ತಿ ಸಂಬಳ ಕಾಯಾಕತ್ತ ಿನಿ ಅಂತಂದ್ರೆ ಅದಕ್ಕೂ ಒಂತರ ಹೆಂಗಿದ್ರು ಒಂತರ ಅನ್ನೋ್ರ ಬಾಯಿ ಮುಚ್ಚು ಸಾಕಾಗಲ್ಲ
ಅಷ್ಟೇ ಏನ್ ಮಾಡಕ್ಕ ಆಗಲ್ಲ ಅಂದ್ರೆ ಅ
ಅದೇನು ಅಂತಲ್ಲ ಆನೆ ಹೋಗ್ತಿರ್ತದಂತ ಶ್ವಾನ ಬಳ್ತಿರ್ತದಂತ ಆನೆ ಎಂತ ಹೋಗೋದ್ ಬಿಡ್ತದ ಹೋಗ್ತಾನೆ ಇರ್ತದ ಹದ್ರರ್ರುದ್ರ ಎಂತ ಸುಮ್ ಹ್ತದ ಅದು
ನನೇ ನಮ್ ತಮ್ಮಗೆ ಏನ್ ಕ್ವನ್ ಕೇಳಿದೆ ಗೊತ್ತಾ ಹುಲಿಿಯಾಕ ಆನೆಕ್ ತಿನ್ನಲ್ಲ ಅಂತ ಕೇಳ್ದ
ಆದದ್ರ ಬಾಯಿ ಒಳ ಹೋಗಲ್ಲ ಅಂತ ದೊಡದರ್ತದ್ನೆ
ಅ ದೊಡುದ ಅದಕ್ಕೆ ಪ್ರಯತ್ನ ಪಡಲ್ಲಂತ
ಅದೇ ಒಂದು ನಾವು ನರಿತರ ಬುದ್ಧಿನಾದ್ರೂ ಇರ್ಬೇಕು ಇಲ್ಲ ಆನೆಗಾತ್ರ ್ರು ಇರ್ಬೇಕು ಅಂದ್ರೆ ಯಾರ ಅಂಜತಾರ ಹೆದ್ರಿದ್ದು ಏನೋ ಮೂರ್ ಜಾತ್ೆಯೊಳಗ ಆಾನನೆ ಬರ್ದಿದ್ದಳೆ ಹೋಗ ಮಂತ
ವ ಬಾಳಾವನನಗ ಅದಕ್ಕ ಏನ ಹುಚ್ಚದ್ದ ಎಲ್ಲಾರರ ಮ್ಯಾಗ ಬಂತಂದ್ರೆ ಏನ್ ಮಾಡ್ಲಿ
ಇಲ್ಲ ಇಲ್ಲ ಅದಕ್ಕೆಲ್ಲಾ ಅದನ್ನ ನಿಭಾಯ್ಸಕ್ಂತೇಳಿ ಮಾವತರ್ ಇರ್ತಾರ
ಎಷ್ಟು ನಿ ಬಸಿದ್ರು ನಮ್ಮನೆ ಬರ ಅಲ್ಲೇ ಸಾಯದಿತ್ತು
ಏನಿಲ್ಲ ಅದು ದೇವ್ರ ಶಕ್ತಿ ಇರ್ತದ ಹಂಗೆಲ್ಲ ಆಗಕ್ ಬಿಡಲ್ಲ ದೇವ್ರು
ಇಕ್ಕಂತ ಇಯ್ತ ಅಂದ್ರೆ
ಅದು ನನ್ ಹಣೆ ಬರ ನನ್ ಕರ್ಮ ಆದ್ರೆ ಜಾತ್ರೆ ಎಲ್ಲ ಆತರ ಎಲ್ಲಾ ತೊಂದ್ರ ಆಗ ದೇವರ್ ಬಿಡಲ್ಲಲ್ಲ ಅಷ್ಟೊಂದ ಜನ ಭಕ್ತಾದಿಗಳು ಬಂದಿರ್ತಾರ ಅವ್ರನ್ನೆಲ್ಲಾ ಕಾಪಾಡೋದ ನಂಬಿಕೆ
ಹ್ಮ್ ಅಲ್ಲೆಲ್ಲಾ ಪ್ರಸಾದ ಮಾಡಸ್ತಾರಂತೆ ದಿನ ಒಂದೊಂದ್ ದಿನ ಒಂದೊಂದ್ ತರ
ಒಂದೊಂದ್ ದಿನ ಒಂದೊಂದ್ ತರ ಪ್ರಸಾದ ಇರ್ತದ ಅವತ್ ಮೆರವಣಿಗೆ ದಿವ್ಸ ಎಲ್ಲಾ ಅಂದ್ರೆ ಇದು ಬಳಗಗಳು ಇರ್ತಾವಲ್ಲ ಸ್ನೇಹಿತರ ಬಳಗ
ಹ್ಮ್
ಅವ್ರೆಲ್ಲಾ ಒಂದೊಂದೊಂದೊಂದ್ ಕಡೆನೂ ಪ್ರಸಾದ ಇಟ್ಟಿರ್ತಾರೆ ಚಾಕ್ಲೇಟ್ ಇರ್ತದೆ.
ಹಾ
ಹು ಚಾಕ್ಲೇಟು ಕೊಡ್ತಾರಾ.
ಹ್ಮ್ ಹ್ಮ್ ನಮ ನಮ್ರ್ದಲ್ಲಿ ಹೆಂಗ ಮಾಡಿ ನಮ್ಊರಲ್ಲಿ ಜಾತ್ರೆ ಆಯ್ತ ಒಂದ್ ವ ಒಂದ್ ವಾರ.
ಹ್ಮ್
ಹ ಇದೇನಿದು ನಮ್ ಕಡೆ ಕಡುಬು ಮಾಡ್ತೀವಿ ಗೊತ್ತಾ.
ಹ್ಮ್
ಕಡುಬು ಒಂದು ದಿನ ಒಂದಿನ ಅನ್ನ ಸಾಂಬಾರು ಅಂದ್ರು ಕಾಮನ್ ಎಲ್ಲಾ ಇದ್ದೇ ಇರುತ್ತಲ್ಲ. ಬಟ್ ಸಾಂಬಾರ್ ಎಷ್ಟ್ ಚೆನ್ನಾಗಿರುತ್ತೆ ಗೊತ್ತಾ ನಾವ್ ಕಾಲಿ ಟೈಮಲ್ಲಿ ಮನೇಲಿ ಏನ್ ಹಾಕುದ್ರುನು ಹಂಗಿರಲ್ಲ
ಅದು ಪ್ರಸಾದನೇ ಹಂಗೆ.
ಹಾ ಒಂದ್ ದಿಸ ಕೇಸರಿ ಬಾತು ಪಲಾವು ಏನೇನೋ ಮಾಡ್ಸಿದ್ರು.
ಎನು ಚೆನ್ನಾಗಿರುತ್ತೆ ಅದು ಏನೋ ಮಾಡುಸ್ತಾರೆ ಮಾದ್ಲಿ ಅಂತ ಮಾಡಸ್ತಾರ.
ಹ್ಮ್
ಚೆನ್ನಾಗಿರ್ತದ ಅದ್ರಲ್ಲು ಎಲ್ಲಾ ತರ ಒಣ ದ್ರಾಕ್ಷಿ ಮನೂಕು ಗೋಡಂಬಿ ಬಾದಾಮಿ
ನೀವಾ ನೀವು ಚರಿ ಅಂದ್ರೆ ಏ ಅಷ್ಟು ಏನು ತಿಂತ್ಯಾ.
ಹಾವೋ
ನಂಗೆ ನಂಗೆ ಅದು ಇಷ್ಟಾನೇ ಆಗಲ್ಲವಾ.
ನಂಗ್ ಇಷ್ಟ ಆಗತ್ತೆ ಮತ್ತೆ ಒಂದೊಂದ್ ಕಡೆ ಪಲಾವ್ ಮಾಡ್ಸಿರ್ತಾರ ಒಂದೊಂದ್ ಕಡೆ ಚಿರಾ ಉಪ್ಪಿಟ್ಟು
ಹ್ಮ್
ಮತ್ತೆ ಜ್ಯೂಸು
ಚೆನ್ನಾಗಿರ್ತಿ ಎಲ್ಲಾ ಮಾಡ್ಸಿರ್ತಾರ.
ಹ್ಮ್
ತಿನ್ನದು ಬರದು. ಸಂಜೆ ಮತ್ತೆ ರಥ ಇರ್ತದ ರಥ ನೋಡಕ್ ಹೋಗೋದು.
ಹ್ಮ್
ಅದನ್ನ ಮುಗಿಸ್ಕೊಂಡು ಜಾತ್ರೆ ಒಳಗ ನಮ್ಮ ಪಪ್ಪ ಅವರೆಲ್ಲಾ ಬಂದಿರ್ತಾರಲ್ಲಾ.
ಹ್ಮ್
ಎಲ್ಲ ಸೇರಿ ಜಾತ್ರೆ ಒಳಗೆ ಒಂದ್ ಸುತ್ತು ಹಾಕೊಂಡು ಅಲ್ಲೇನಾದ್ರು ತಿನ್ಕೊಂಡು ಮತ್ ಮನೆಗ್ ಹೋಗೋದು ಅಷ್ಟೆ.
ಇದು ಜಿಲೇಬಿ.
ಹ್ಮ್ ಜಿಲೇಬಿ, ಬಜ್ಜಿ, ಗೋಬಿ ಮಂಚೂರಿ, ಪಾನಿಪುರಿ.
ಅಷ್ಟ ಅಷ್ಟೇ ತಿನ್ಕೊಂಡು ಹೊಟ್ಟೆ ತುಂಬಸ್ಕೊಂತೀವಿ ಅನ್ಸತ್ತಲ್ಲ. ಆಲ್ಮೋಸ್ಟ್ ಅದೇ ತಿಂದಿ ಹೊಟ್ಟೆ ತುಂಬಿಸ್ಕೊತೀವಿ.
ಅಷ್ಟೇ ಅಷ್ಟೆ
ಹ್ಮ್ ಸರಿ ಬಾಯ್,
ಚೆಕ್ ಲೀವ್ಸ್